ಏನ್ ಮಾಡ್ತಿದ್ರ ಮಾಾಮ ಆಯ್ತಾ ವಾಯ್ಸ್ ನೋಟ್ ಹಾಕದ್ರ
ಹಾ ಮ್ಯಾಮ್ ಆಗಿದೆ ವಾಯ್ಸ್ ನೋಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಯಾಕೆ ನ ಸ್ಟಬೆನ್ಸ್ ಬರ್ತಿದೆಮ್ಯಾಮ್
ಅಮ್ಯಾಮ್ ಜೆ ಸಿ ಪ ಒ ಬಂದಬ ಬಿಟ್ಟಿದೆ ನಮ್ಮ ಮನೆ ಕಡೆ ನನ್ ವಾಯ್ಸ್ ಕ್ಲಿಯರ್ ಇದೆಲ್ವಾ ಏನ್ ಪ್ರಾಬ್ಲಮ ಇ ಅಲ್ವಾ
ಹ್ಞೂ ಸ್ವಲ್ಪ ಮೈಗೂ ಏನಂತಾರೆ ಮೌತ್ ಹತ್ರ ಇಟ್ಕೊಂಡು ಮಾತಾಡಿ
ಈಗ ಕೇಳಸಿದ್ಯಾ
ಹಾ ಅಷ್ಟು ಹಂಗೆ ಮಾತಾಡಿ ಮ್ಯಾಮ್ ಕರೆಕ್ಟಾಗಿ ಕೇಳಿಸಿದೆ
ಓಕೆ ರೈಟ್ ರೈಟ್ ರೈಟ್ ಯಸ್ ಮ್ಯಾಮ್ ನಿಮ್ ಬರ್ತಡಗೆ ಯಾವ ರೀತಿ ಡ್ರೆಸ್ ತೊಗೋಬೇಕಂತ ಇದ್ದೀರಾ
ನಮ್ಮ ಬರ್ತ್ಡೇಗೆ ಈ ಸಾರಿ ಸ್ವಲ್ಪ ಚೂಡಿದಾರ್ಸ್ ತಗೋಣ ಅಂತ ಆಬಿಟ್ಟು ನನ್ನ ಹತ್ರ ಚೂಡಿದಾರ್ಸ್ ತುಂಬಾ ಇಲ್ಲ ಹಾಗಾಗಿ ಚೂಡಿದಾರ್ ತೊಗೋಬೇಕು ಅಂತ ತುಂಬಾ ಅನ್ಕೊಂಡಿದ್ದೀನಿ
ಯಾಕೆ ನಿಮ್ಗ್ ಜೀನ್ಸ್ ಇಷ್ಟ ಆಗಲ್ವಾ
ಜನ್ಸ್ ಸ ಫಸ್ಟ್ ಇಷ್ಟ ಇತ್ತು ತುಂಬಾ ಇಷ್ಟ ಇತ್ತು ಫಸ್ಟು ನಮ್ಮ ಮನೆಯಲ್ಲಿ ಅಲೋ ಮಾಡಿರಲಿಲ್ಲ ಜೀನ್ಸು ಫಸ್ಟ್ ಒಂದು ಲೆವೆಂತ್ ತನ ಅಲೋ ಮಾಡಿರ್ಲಿಲ್ಲ ನನ್ಗೆ ನಂಗೆ ತುಂಬ ಇಷ್ಟ ಜೀನ್ಸನನ್ ಫ್ರೆಂಡಸ್ ಎಲ್ಲ ಹಾಕೊಂಡ್ ಬರ್ತಿದ್ರು ನಂಗೆ ತುಂಬಾ ಜೀನ್ಸ್ ಎಷ್ಟ ಆಗ್ತ ಆದ್ರೂ ಕೂಡ ಮನೇಲಿ ಅಲೋ ಮಾಡ್ತಾರಲಿಲ್ಲ ಆಮೇಲೆ ಮನೇಲಿ ಅಲೋ ಮಾಡಿದ್ರು ಅದು ಹಾಕೊಂಡು ಹಾಕೊಂಡು ಏನಾಗ್ಬಿಡ್ ಅಂದ್ರೆ ಅ ತುಂಬಾ ಫಿಟ್ ಇರುತ್ತಲ್ವಾ ಜೀನ್ಸು ಹಾಗಾಗಿ ಅನ್ಕಂಫರ್ ಕಫರ್ಟಬಲ್ ಮತ್ತೆ ಟಾಪ್ ಹಾಕ್ತೀವಿ ಮೇಲೆ ಕ್ರಾಪ್ ಟಾಪ್ ಅದು ಸ್ವಲ್ಪ ಬಾಡಿ ಅದು ಕಾಣುತ್ತೆ ನಮ ನ ನ ಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಿಷ್ಟ ಆಗ್ತಿಲ್ಲ ಹಾಗಾಗಿ ಚೂಡಿದಾರ್ಸ್ ತಗೊಳ್ಳಳೋಣ ಅಂತ ಸ್ವಲ್ಪ ಆಸೆ
ಓಕೆ ತಗಾಣ ತಗಾಣ ತಗಳಿ
ಹ್ ನಿಮ್ಗೆ ಯಾವಥರ ಬಟ್ಟೆ ಇಷ್ಟ ಆಗುತ್ತೆ ಮ್ಯಾಮ್
ನಮ್ಗೆ ಲಂಗ ಬ್ಲೌಸ್
ನಂಗ ನನಗೂ ಇದು ಇಷ್ಟ ತುಂಬಾ ಇಷ್ಟ ಆದ್ರೆ ತುಂಬಾ ತುಂಬಾ ಇಷ್ಟ
ಬ್ಲೌಸ್ ಅಂದ್ರೆ ತುಂಬಾ ಇಷ್ಟ
ಅದು ಸ್ವಲ್ಪ ಅದು ಒಂದು ಡಾಯ್ಸ್ ಕೇಳಿದ್ರೆ ಕಂಡಿ ಕಂಡೆ ಗೋವಿಂದನ ಕಂಡೆ ಇದು ಒಂದ್ ಸಾಂಗ್ ಕೇಳಿದೀರಾ ನೀವು ಹಾ ಆ ಸಾಂಗ್ ಅಲ್ಲಿ ರಮ್ಯ ಹಾಕೊಂಡಿರ್ತಾಳೆ ಡ್ರೆಸ್ ನಂಗೆ ತುಂಬಾ ಇಷ್ಟ ಆ ಥರ ಡ್ರೆಸ್ಸಸ್ನನ್ನ ಹತ್ರ ಒಂದೂ ಇಲ್ಲ ಇನ್ನವರೆಗೂ
ಹ್ಮ್ ಹ್ಮ್ ಹ್ಮ್
ನಂಗ ಡ್ರ ಥರ ಡ್ರೆಸ್ಸು ತುಂಬಾ ಆಸೆ ಅಂದ್ರೆ ಇಷ್ಟ ಅಷ್ಟು ಆಸೆ ನನ್ಗಂತೂ ಹೇಳ್ತೀನಿ ತುಂಬಾ ಇಷ್ಟ ನಂಗೆ ನಮ್ಮ ಅಮ್ಮಗೆ ಹೇಳಿದ್ರೆ ನಾವಮ್ಮ ಏನ್ ಚಿಕ್ಕೋಳ ಹಾಕತಿಯಾ ಹಂಗೆ ಹಿಂ ಅಂತ ನಂಗದು ತುಂಬಾ ಇಷ್ಟ ಇ ನಾನು ಹಾ ಲಂಗ ಬ್ಲೌಸ್ ಆ ಥರ ಚಿಕ್ ಇರ್ಬೇಕು ಚೆನ್ನಾಗಿರ್ಬೇಕುದು ನಾನು ಹಾಕೊಂಡಾಗ ಕ್ಯೂಟಾಗಿ ಕಾಣಕೊತೀನಿ ಅದಕ್ಕೆ ಒಂದು ನಮ್ಮ್ ಮನೇಲಿತ್ತು ತ್ತು ಅವತ್ತು ಒಂದ್ಸತಿ ನಮ್ ತಂಗಿ ರೇಣು ಹತ್ರ ಫೋಟೋಸ್ ತಗೋ ತಕೊಂಡಿದ್ರ ನೆನ್ಪೈತಾ ಆಥರ ಆ.. ಹಾ ಅದು ನಮ್ ದೊಡಮನ್ ಮಗಳದು ನಂದಲ್ಲ ಅದು. ಹಾ ಆ ತರ ಡ್ರೆಸ್ ನಂಗ್ ತುಂಬಾ..
ನಿಮ್ಗೆ ತುಂಬ ಚನ್ನಾಗಿ ಕಾಣ್ತಿತ್ತು.
ಹಾ ಆ ಆತರ ಡ್ರೆಸಸ್ ನಂಗಗೆ ಬಾಳ್ ಚನ್ನಾಗ್ ಅಂತಾವ ಚಿಕ್ ಚಿಕ್ಕ ಅವರು ಆಗ್ತಾರಲ್ಲ. ಥರ ಡ್ರೆಸಸ್ ತುಂಬ ಚೆನ್ನ. ನಮ್ ದೊಡ್ಡಮನ ಮಗಳು ಅವ ಫಿಫ್ತು ಬಟ್ ಅವ್ಳ ಬಾಡಿ ಎಲ್ಲ ಸ್ವಲ್ಪ ನಮ್ತರಾನೇ. ಅಂದ್ರೆ ದೊಡ್ಡೋಳಂಗೆ ಇದಾಳೆ ಹೈಟ್ ಎಲ್ಲ ತುಂಬಾ ನಮ್ ದೊಡಕ್ ಕುಂದಂತ ತರಾನನೆ ಅವಳು ಕೂಡ ಅವವು ಡ್ರೆಸ್ ಎಲ್ಲ. ನಮ ಬರತ್ತೆ ತುಂಬಾ ಹ್ಮ್ ಅವ ಡ್ರೆಸ್ಸಸ ಆಗ್ತಿದ್ದ.
ನಿಮಗೆ ತುಂಬ ಬೆನಿಫಿಟ್ ಅದು.
ಹ್ಮ್ ನೌದು ತುಂಬಾ ಬೆನಿಫಿಟ್.
ಹ್ಮ್ ಹ್ಮ್ ಹಂಗೆ ನಮ್ಮನೇಲ್ಲೂ ಅಷ್ಟೆ. ನಮ್ಮ ಅಮ್ಮ ಅವರು ನಾವು ಎಲ್ಲಾ ಒಂದೇ ತರಾನೇ ಇದೀವಿ ಸೊ ನಮ್ಮಮ್ಮ ಅವರು ನಾವು ಎಲ್ಲಾ ಒಂದೇ ಡ್ರೆಸ್ಸ ಹಾಕೋತೀವಿ. ಒಂದೇ ಡ್ರಸ್ನ ಇಬ್ರುೂ ಯೂಸ್ ಮಾಡ್ಬೋದು ಆರಾಮಾಗಿ.
ಹ್ಮ್ ನಮ್ಮ್ ಮನೇಲಿ ಹಂಗಿಲ್ಲ ನಾನು ನಮ್ ತಂಗಿ ಯೂಸ್ ಮಾಡ್ತೀವ ಒಂದ ಡ್ರೆಸ್ಸಸ್ನ ನಮ್ಮ.. ತಮ್ಮಂದ ಬರಲ್ಲ ನಮಗೆ ಸ್ಯಾರಿ ಅಷ್ಟಾಗಿ ಸ್ಯಾರಿ ಅಷ್ಟೇ ಇಂಟ್ರೆಸ್ಟ್.. ಚಿಲ್ಲ ನನಗೆ ಅಂದರೆ ಹಿಂಗೆ ಲಲೆಂಗ ಬ್ಲೌಸ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್. ಡಿಷ್ನಲ್ಲೇ ವೇರ್ ಮಾಡಬೇಕು ಅಂತ ಇಷ್ಟ.
ನಮ್ ಸ್ಯಾರಿ ಅಂದ್ರ ತುಂಬಾ ಇಷ್ಟ ಆಕ್ಚುಲಿ ಚಿಕ್ಕೋಳದಾಗ ಏನ್ ಮಾಡ್ತಿದೆ ಅಂದ್ರ ವೇಲ್ ತಗೋದು ಸತ್ಕೋದು ವೇಲ್ ತಗೋದು ಸ.. ತಕೊಳ್ಳಳೋದು ಕೋಟ ತಗೊೊಳ್ಳೋದು.
ಹ್ಮ್ ಅಷ್ಟ ಅವಾಗಿತ್ತು ಫಸ್ಟ್.. ಒಟ್ಟಿಗೆ ಒಂದು ಲೆವೆಂತ್ ತನ ಟ್ವೆಲ್ತ್ ತನ ಇತ್ತು ಆಮೇಲೆ ಈಗ ಸ್ಯಾರಿ ಅಂದರೆ.. ಇರಿಟೇಟ್ ಆಗುತ್ತೆ ಯಾಕಂತ ಗೊತ್ತಿಲ್ಲ.
ನಮ್ಗೆ ಇವಾಗ್ಲೂ ಇಷ್ಟ ಆಗುತ್ತೆ ತುಂಬಾ ಇಷ್ಟ ಸ್ಯಾರಿ ಅಂದ್ರೆ.
ಹ್ ನಂಗೆ ಲಂಗ ಬ್ಲೌಸ್ ಭಾಳ ಇಷ್ಟ.
ಲಂಗ ಬ್ಲೌಸ್ ಇಷ್ಟ ಸ್ಯಾರಿ ಇಷ್ಟ ಖಾಗ್ರಾ ಇಷ್ಟ. ಚೂಡಿದಾರ್ ಇಷ್ಟ ಎಲ್ಲಾ ತರ ಡ್ರೆಸ್ನು ಇಷ್ಟ.. ಚೆನ್ನಾಗಿರ್ಬೇಕು ನೋಡ್ದಾಗ ಲಕ್ಷಣವ ಕಾಣಿಸ್ಬೇಕು ಆ ರೀತಿ ಡ್ರೆಸ್ಗಳು ಇಷ್ಟ ಆಗ್ತವೆ.
ಹೂ ನಮ್ಗೂ ಇಷ್ಟೇನೆ ಡ್ರೆಸ್ಸಸ್ಸು ಆಮೇಲೆ.. ನಮ್ಮ ಅಪ್ಪನ್ಗೆ ನಾವು. ಈಗ ಹಾಕ್ತಿವಲ್ಲ ಪಿಂಕ್ ಡಾರ್ಕ್ ಕಲರ್ಸ್.. ತು ಇಷ್ಟ ಆಗ್ತದೆ ನಮ್ಮ ಆಪೂಂಗೆ ಡಾರ್ಕ್. ಕಲರ್ಸು ಆಗಿರ್ಬೋದು ಆ ಥರ ಡ್ರೆಸ್ಸಸ್. ತುಂಬ ಇಷ್ಟ ನಾನು ಅತ್ರಾ ಜಾಸ್ತಿ ನನ್ಗೆ ಯಾವ ಕಲರ್ ಚೆನ್ನಾಗಿ್ ಕಾಣುತ್ತೆ ಅಂದ್ರೆ ಪಿಂಕು. ಲೈಟ್ ಪಿಂಕ್ ಕಲರ್ಸ್. ಸೊ ಪಿಂಕ್ ಕಲರ್ಸ್ ಆಗಿರಬಹದು ವೈಟ್ ಪಿಂಕ್ ಆಗಿರಬಹುದು ಬ್ಲ್ಯಾಕ್. ಪಿಂಕ್ ಆಗಿರ್ಬೋದು ವಟ್ ಪಿಂಕ್ ಚೆನ್ನಾಗಿ್ ಕಾಣುತ್ತೆ ನನಗೆ.
ಒಟ್ನಲ್ಲಿ ಯಾವದೇ ಇರ್ಲಿ ಅದ್ರ ಜೊತೆಗೆ ಪಿಂಕ್ ಒಂದು ಇರ್ಬೇಕು.
ಯಬ್ಬ ಆಗ್ಲಿ ನೋಡು ನೀವು ಅಂದ್ರೆ ನಾನ ಏನಾದ್ರೂ ತಗೊಂಡಿದ್ರೆ ಅದ್ರಲ್ಲಿ ಪಿಂಕ್ ಇದ. ತ್ತೆ ಇರುತ್ತೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್. ಹಾ ಇದ್ದೇ ಇರುತ್ತೆ ನಾನು ಅದು ಅವವತ್ತುದ ಲಂಗ ಬ್ಲೌಸ್ ಹಾಕೊಂಡಿದ್ದ ಅದಲ್ಲೂ ಪಿಂಕ್ ಇತ್ತು ಅದಕ್ಕೆ ಅದು ಇಷ್ಟ ಆಗಿರತ್ತದು ನನ್ಗೆ. ಒಂದ ಚೂಡಿದಾರ್ ತೊಗೊಳ್ಳಿ ಪಿಂಕ್ ಇರುತ್ತೆ ಏನಾದ್ರು ತೊಗೊಳ್ಳಿ ಪಿಂಕ್ ಇಷ್ಟ ನಗ.
ಬ್ಯಾಗು ಪಿಂಕ್ು ನೀವು ಪಿಂಕು. ಪಿಂಕಿ ಅಂತ ಹೆಸರಿಡ್ಬೇಕಾಗಿತ್ತು ಬೈ ಮಿಸ್ ಆಗ ಪವಿತ್ರ ಅಂತ ಇಟ್ಟಿದ್ದಾರೆ.
ಹೂಂ ನಂಗೆ ಪಿಂಕ್ ಅಂದ್ರೆ ಭಾಳ ಇಷ್ಟ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾವ್ ಅಮ್ಮ ಬೈತಾರೆ ಏನ್ ನೋಡಿದ್ರು ಬರೀ ಪಿಂಕೆ ತಗೋತಿಯಾ ಪಿಂಕೆ ಅದು ಏನಂತ ಗೊತ್ತಿಲ್ಲ ಏನ್. ಇಷ್ಟ ಜೋಡ್ ತಗೊಂಡರು ಕೂಡ ಪಿಂಕ ತಗೋಬೇಕ ಅನ್ಸುತ್ತ.
ನಂದು ಅಷ್ಟೇ ಅಂದ್ರೆ ಹೆಂಗ ಆಗ್ಬಿಡುತ್ತೆ ಅಂದ್ರೆ ಹೋದಲ್ ಬಂದಲ್ಲಿ ಪಿಂಕ ನೋ ಅದು ಏನ್ ಪಟ್ ಪಟ್ಟಂತ ಅದೇ ಕಣ್ಣಿಗೆ ಕಾಣುತ್ತೋ ಅಥ್ವಾ ಬೇರೆದ್ ಕಾಣಲ್ವ ಗೊತ್ತಿಲ್ಲ. ಪಿಂಕ್ ಕಲೆಕ್ಷನ್ ಜಾಸ್ತಿ ಮತ್ತೆ ಕೇಳಿದ್ರೆ ನಮ್ ನಮಮ್ಮವರ್, ಮಮ್ಮಿ ಪಿಂಕೇ ಇಲ್ಲ, ಮಮ್ಮಿ ಪಿಂಕ್ ಇಲ್ಲ, ಈ ಸಲ ಪಿಂಕ್ ತಗೋತಿನ ಮಮ್ಮಿ ಪಿಂಕೇ ಇಲ್ಲ, ಅಂದು ಅಂದು ಅಂದು ಅಂದು ಮತ್ತೆ ಬರೀ ಪಿಂಕ ತಗೋತೀನಿ. ಆವೇಲ್ಡ್
ಅಂದ್ರೆ ಒಂದೊಂದ ಕಲರ್ಸ್ ಇರುತ್ತಲ್ಲ, ಲೈಕ್ ಅಹ ಈ ಪರ್ಪಲ್ ಆಗಿರ್ಬೋದು ಮತ್ತೆ ನಮ್ ತಂಗಿ ತಗೋತಾಳೆ. ನಮ್ ತಂಗಿ ಅಂತ ವೆರೈಟಿ, ತಗೊಂಡ್ಲಾ ಅಂದ್ರೆ ನಾ ಹಾಕೊಂಡಾಗ ಅದು ವೆರಟಿ ಅಂತ ಅನ್ಸತ್, ಅಗಬಹುದು ಅಷ್ಟೇ ಆದ್ರ ನನ್ನ ಹತ್ರ ಇರೋದೆಲ್ಲ ಪಿಂಕೆ. ನಮ್ದ ತಂಗಿ, ಯಾವಾಗಾದ್ರು ತಗೋತಳ ಅವಳು ವೆೈರ್ಟಿ ವೆೈರ್ಟಿ ತಗೋತಾಳ. ಅಂದ್ರೆ, ಸೇಮ್ ಕಲರ್ ಎಲ್ಲ ತಗೊಳಲ್ಲ. ನನ್ದ್ರ ಗ್ರೀನ್ ಇಲ್ಲ, ಮತ್ತೆ ಸ್ಕೈ ಬ್ಲೂ ಕಲರ್ ಇಲ್ಲ, ಬ್ಲ್ಯಾಕ್ ಕಲರ್ ಇಲ್ಲ, ವೈಟ್ ಕಲರ್ ಆ ಥರ ಡ್ರೆಸ್ಸಸ್ ಇಲ್ಲ ನನ್ನ ಹತ್ರ ಒಂದು.
ಎಲ್ಲದರಲ್ಲೂ ಡಾರ್ಕ್ ಪಿಂಕ್, ಲೈಟ್ ಪಿಂಕ್, ಆ ಪಿಂಕ್, ಈ ಪಿಂಕ್ ಎಲ್ಲಾ ಬರಿ,
ಮೊನ್ನೆ ಒಂದ್ ಚೂಡಿದಾರ್ ತಗೊಂಡೆ ಚೆನ್ನಾಗಿತ್ತು. ಅದು ಗ್ರ್ಯಾಂಡ್ ಆಗಿ ಇತ್ತು. ಮೇಲೆ ಗ್ರೀನ್ ಕಲರ್, ಡಾರ್ಕ್ ಡಾರ್ಕ್ ಇ ಪಿಸ್ತಾ ಗ್ರೀನ್ ಅಂತಾರಲ್ಲ ಆ ರೀತಿ ಕಲರ್. ಕೆಳಗಡೆ ಪಿಂಕು, ಮೇಲು ಪಿಂಕು
ಪಿಂಕ್ ಅಂದ್ರೆ ಎಷ್ಟ ಇಷ್ಟ ಆಗುತ್ತ ಅಂತ ನನ್ಗ್ ಅರ್ಥ ಹಾಕ್ತಿದೆ.
ಪಿಂಕ್ ಅಂದ್ರೆ ಏನಂತ ಗೊತ್ತಲ್ಲ ಲೈಟ ಪಿಂಕ್ ಅದ್ರಲ್ಲಿ ಡಾರ್ಕ್ ಪಿಂಕ್ ಎಲ್ಲ ಇಷ್ಟ ಆಗಲ್ಲ. ಮೆಹಿಂದ ಮತ್ತೆ ಏನಂತಾರೆ ಲಿಪ್ಸ್ಟಿಕು ಪಿಂಕ್ ಕಲರ್ ತಗೋತೀನಿ. ಆಮೇಲೆ ನೇಲ್ ಪಾಲಿಶು ಪಿಂಕ್. ಕಲರು, ಎಲ್ಲಾ ಪಿಂಕ್ ನಂಗ ಪಿಂಕ್ ಅಂದ್ರೆ ಏನಂತ ಗೊತ್ತಿಲ್ಲ ಬಾಳ ಇಷ್ಟ.
ತುಂಬಾ ಕ್ರೇಜು ಹ್ಮ್ ಹ್ಮ್ ಹ್ಮ್.
ತುಂಬಾ ಚೆನ್ನಾಗಿರುತ್ತೆ ಮತ್ತ್ ಸೀರೆ ಕೂಡ ಪಿಂಕ್ ಕಲರ್ದ ಇರೋದ್ ನಮ್ಮ ಹತ್ರ.
ಹ್ಮ್ ಹ್ಮ್ ಹ್ಮ್ ಚಪ್ಪಲ್ ಚಪ್ಪಲ್ ಯಾವ
ಚಪ್ಪಲು ಹಿಲ್ಸ್ ಎಲ್ಲ ಇಷ್ಟ ಆಗಲ್ಲ. ಫ್ಲಾಟ್ ಇರ್ಬೇಕು. ಫ್ಲಾಟ್ ಇದ್ರೆ ಚೆನ್ನಾಗ್ ಕಾಣುತ್ತೆ. ಚೆನ್ನಾಗ್ ಕಾಣುತ್ತೆ ಅನ್ನೋದ, ಕಂಫರ್ಟ್ಬಲ್ ಆಗಿರುತ್ತೆ ನಂಗೆ ಶೂಸ ನೋಡಿದಿರಾ ನನ್ ಶೂಸ ಕೂಡ ಬೇಕಿದ್ರೆ ನಿಂಮ್ಗ್ ಹಾಕ್ತಿನಿ ಫೋಟೋ. ಶೂಸು ಕೂಡ ನನ್ ಪಿಂಕ ಇರೋದು.
ನಿಮ್ ಮಾವ್ರು ನಿಮ್ ಸಲುವಾಗಿ ಸಿಂಟ್ಯಾಕ್ಸ್ ನ ಬುಕ್ ಮಾಡ್ತಾ ಇದ್ದಾರೆ.
ಹೌದಾ,
ನಿಮ್ಮ ನಿಮ್ಮ ಹೈಟ್ ನಿಮ್ಮ ಹೈಟ್ ಎಷ್ಟು ಅಂತ ಕೇಳ್ತಿದ್ದಾರೆ.
ಐ ಫೈವ ಪಾಯಿಂಟ್ ಸಿಕ್ಸ್ ಅಂತ ಹೇಳಿ.
ಫೈವ್ ಪಾಯಿಂಟ್ ಸಿಕ್ಸ್ ಅಷ್ಟ್ ಹೈಟ್ ಇದ್ದೀರಾ.
ಹಾ,
ಕೇಳದವ್ರ ಮತ್ ಶಾಕ್ ಆಗ್ಬೇಕ್ ನೋಡ್ ನೀ ಹೇಳೋ ಹೈಟ್ ನೋಡಿ.
ಇಲ್ಲ ಸೇಮ್ ನಮ್ಮ ಮಾವರ ಹೈಟ್ ನನ್ನ ಹೈಟು ಸೇಮ್.
ಹಾ ಸಿ ಎಂ ಟು ಸಿ ಎಂ ಇವತ್ ಫೋಟೋ ಅಲ್ಲ ನೋಡ್ದ. ಮತ್ತೆ ತೆ ಸೇಮ ಟು ಸೇಮ.
ಸೇಮ್ ಸೇಮ್ ಪರ್ಫೆಕ್ಟ್ ಅಂದ್ರ.
ಹಾ ಪರ್ಫೆಕ್ಟ್ ಈಗ ಹೇಳ್ತೀರಾ ಎಷ್ಟಿರ್ಬೋದು ನಿಮ್ಮ ನಿಮ್ಪ್ಪಂದು ಅಂತ ಹೇಳ್ಬಿಟ್ಟು.
ಫೈವ ಪಾಯಿಂಟ್ ತ್ರೀ.
ಪೈಪ್ ಪಾಯಿಂ ತ್ರೀ ಅರೌಂಡ ನನ್ನ ಫೈವ ಪಿಂಟ್ ತ್ರೀ ಫೈವ್ ಪಿಂಟ್ ಫೋರ್ ಐತೆ ನ ಅದಕ್ಕೆ ಅಂದ ನಿಮ ಫೈವ್ ಪಿಂಟ್ ಸಿಕ್ಸ್ ಅಂತಬಟ್ಟು ನೀವು ನಂಬಲಿಲ್ಲ
ನೀವು ಪಕ್ಕಾ ಫೈವ್ ಪಾಯಿಂಟ್ ಟು ನಮ್ಮ್ನೆಯಲ್ಲ ಎಲ್ರು ನನ್ನ ಕಿಸ್ತಾರೆ ಒಟ್ಟಟ್ನಲ್ಲಿ ನಾನ್ ಮಾತಾತಿರುವಾಗ್ ಬಂದವ್ರು ಮಾತಾಡ್ಬೇಕು
ಹ್ಮ್ ಅವಂಗೆ ನೀನ್ ಸೈಡ ಅಲ್ಲಿ ಬಂದ್ಬಿಡ್ಬೇಕು ನಕೊಂಡ್ ನೋಡ್ಕೊಂಡ್ ನೋಡ್ಕೊಂಡ್ ಸೈಡಗ್ ಬಂದ್ಬಿಟ್ರೆ ಆಯ್ತು ಮುಂಗಡ ಹೋಗ್ಬಿಡತೆ ಕೆಲ್ಸ ಹ್ಮ್ ಹೌದಾ
ನಿಮ್ಮ ಮನೇಲಿ ಫ್ಯಾನ್ ತಿರುಗ್ತಾ ಇದೆ ಅನ್ಸುತ್ತತೆ ಚುಕ್ ಚುಕ್ ಚುಕ್ ಚು ಚುಕ್ ಚುಕ್
ಹಾ ಸ್ವಲ್ಪ ಇದು ರಾಬ್ ಆಗ್ಬಿಡ್ತ ಫ್ಯಾನ ಎ ಸಿ ಇಲ್ವಲ್ಲ ಈಗ ಎ ಸಿ ಖರಾಬ್ ಆಗ್ಬಿಡ್ತು ಅದ ಫಾನು ಖರಾಬಾಗ್ತಿದೆ ಈಗ
ಹ್ಮ್ ಹ್ಮ್ ಹ್ಮ್ ಹಾಗೆ
ಹಾ ಹ ಯಾರಿಗೆ ಮಳೆ ಮಾಡುತ್ತಿದ್ದೀರಾ ಮುನಿ ಮತ್ತಡಲ್ಲ ಚನ್ನು ಮಾಡ್ತೀ ಹಾ ಈಗ ಕಾಲೇಜಿಂದ ಬಂದ್ರು
ಹ್ಮ್ ಸ್ವಲ್ಪ ಮಾಡಿರೋ ಅಡ್ಗೆನ ಹಾಕೊಡಿ ಊಟ ಮಾಡ್ಲಿ ಅವರು
ಹ್ಮ್ ಅವ್ರ ಸ್ವಲ್ಪ ಚಪಾತಿ ಮಾಡಿದೆ ಈಗ ಚಪಾತಿ ಪನ್ನೀರ್ ಇ ಹ ಮಾಡ
ಏನೋ ತುಂಬಾ ಸೌಂಡ್ ಬರ್ತಾ ಇದೆ ನೋಡಿ ನಿಮ್ ಕಡೆ
ಏನು ಇಲ್ಲ ಹೇಳಿ ಹೋದ್ರು ಪಿಸಾಸಿನೇ ಹೋಯ್ತು ಇಲ್ಲೊಂದು ಕುಂತತ್ತು ಓಡ್ಸ್ಬಿಟ್ಟೆ ದಂಡ ಅಂತ ಹೋಯ್ತು ಈಗ
ಅದಕ್ಕೆೇನ್ ಇಲಿ ಮಾಡಿದರ ಅದಿ ಅದಕ್ಕೇನ್ ಇಲ್ಲಿ ಅನ್ಕೊಂಡಿರೇನ್ರಿ ಚೋಡಸಕ್ಯ ಜಲ್ದಿ ಜಲ್ದಿ
ಓಡಿಸ್ಬಿಟ್ಟಿದೀನಿ ಅಂಗೆ
ನಾ ನಾನು ಹಾಸ್ಟಲಲ್ ಇದ್ದಿದ್ದ ಆಯ್ತಾ ರೆಸಿಡೆನ್ಷಿಯಲ್ ನಮ್ದು ಕಾಲೇಜು ಅಲ್ಲಿ ಇಲಿಗಳು ತುಂಬಾ ಇರ್ತಿತ್ತು ರಜೆಗ್ ಹೋಗ್ ಬಂದ್ವಿ ಅಂತಂದ್ರೆ ನಮ್ ಬಕೆಟ್ ಎಲ್ಲ ಅಲ್ಲ ಇಟ್ಬಿಟ್ಟು ಹೋಗತ್ ಅಲ್ಲ ಬಕೆಟ್ ಹೋಟಲ್ ಎಲ್ಲಾ ಇಲಿ ಇಲಿ ಮರಿಗಳು ಒಂದ್ ಹತ್ತ ಹನ್ನೆರಡೆ ಎಲ್ಲ ಬಕೆಟ್ ಅಲ್ಲೇ ಇರ್ತಿತ್ತು ಆ ಆಮೇಲೆ ಬಕೆಟ್ ಓಪನ್ ಮಾಡದ್ರ ದಂದ್ಂದ ದಂದ್ಂದ ಒಂದ ಒಂದೊಂದ ಒಂದೊಂದ ಒಂದೊಂದ ಒಂದ್ರಂದ ಒಂದ್ ಒಂದ್ರರಿಂದ್ ಒಂದಂದು ಓಡ್ತಿರ್ತ್ತವ ನೋಡು ಅದು ಒಂದ್ ಬಾಗಲಿಂತ ಮತ್ತೊಂದ್ ಬಾಗಲ ಒಳಗ ಓಡ್ಸಟ್ರಗೆ ಅಯ್ಯಪ್ಪು ಏನಂದಿ ಹೌಸ್ನಾಗೆ ಇರ್ತಿರ್ಲಿಲ್ಲ ಬೇರೆ ಹೌಸಿ ಹೋಗ್ಬಿಡ್ತಿದ್ವಿ ನಮ್ಗೂ ಇಲ್ಲಿಗೂ ಆಗ್ ಬರಲ್ಲ ನಮ್ಗೆ ಪ್ರಾಣಿಗಳಂದ್ರೆ ಸ್ವಲ್ಪ ಅಂಜಿಕೆ
ಹ್ಮ್ ಹ್ಮ್ ನಾಳೆ ಅದು ಒಂದು ನಾನು ಮತ್ತೆ ಏನ ನಿಮ್ಗೆ ನನಗೆ ಗೊತ್ತಾ ಟಿ ಶರ್ಟಲ್ಲೂ ಫುಲ್ ಸ್ಲೀವ್ಸ್ ಇರೋ ಟಿ ಶರ್ಟ್ ಇರುತ್ತಲ್ಲ ಪೂರ್ತಿ ಆರು ಟಿ ಶರ್ಟ್ ತುಂಬ ಕ್ಯೂಟ ಆಗಿ ಕಾಣುತ್ತೆನಗೆ
ಹ ನಂಗೆ ಫುಲ್ ಆರ್ಮ ಅಂದ್ರೆ ಇಷ್ಟನೇ ಆಗಲ್ಲ
ಫುಲ್ ಇರ್ಬೇಕು ನನ್ಗೆ ಫುಲ್ ಇರ್ಬೇಕು ಪ್ಯಾಂಟು ನನ್ಗೆ ಶಾರ್ಟಸ್ ಅಂದ್ರೆ ಇಷ್ಟ ತುಂಬಾ ಇಷ್ಟ ಪಾಂಡಲಿ ನಮ್ಮ ಮನೇಲಿ ಅದು ಹಲವು ಮಾಡಲ್ಲ ಹ್ಮ್ ಹೌದು ಸ್ವಲ್ಪ ಇರ್ತೀರಾ ಫೋನ್ ಬರ್ತಿದೆ ಒ ಸ್ವಲ್ಪ ಆಮೇಲೆಟ್ ಮಾಡ್ತೀನಿ ನಿಮಗೆ
ಹಾ ಹಾ ಮಾಮ ಓಕೆ ಓಕೆ ಬಾಯ
ಹ್ಮ್ ಬಾಯ್